ಏನ್ ಮಾಡುತ್ತೀ
ಏನ್ ಎಲ್ ನೋಡಕ ಕುಂತೀನಿ ನೀನು
ನಾನು ಏನ ಇಲ್ಲೋಡಪ್ಪ ಸಮಮ್ಮನೆ ಕತೀನಿ
ಹಾ
ಆರಾಮದಲ್ಲ
ಆರಾಮವ ನೀವು
ಹಾ ನಾವು ಆರಾಮಿದೇವಿ
ಏನ್ ಮಾಡತಿೀರಿ
ನಾವವು್ ನೋಡು ಸು್ಣ ಕುಂತೀವಿ್ ನೋಡು ಿ ಮಾಡತ್ತಾರ ಮನ್ಯಾಗ
ಹ್ಮ ಮಾಡ್ತಾರಕ್ಕ ಇನ್ ಮ್ಯಾಲ ಹಂಗಾಗದೀನಿ
ಹಾ ಅಂಗಡಗ ಏನ್ ಮಾಡ್ತಿ
ನಮ್ದೇ ಅದ ಅಕ್ಕ ಬಟ್ಟೆ ಅಂಗಡಿ
ಬಟ್ಟಿ ಅಂಗಡಿದೆ
ಹ್ಮ
ಹ ಮನ್ಯಾಗ್ ಮನ್ಯಾಗ್ ಮಾಡ್ತಾರಕ್ಕೆ ಅಂಗಕ್ಕೆ ಅಡ್ಗೆದು
ಹಾ ಮಾಡ್ತಾರಕ್ಕ
ಎಷ್ಟೊತ್ತನ ಕೊಡ್ತಿ
ಓ
ಎಷ್ಟೊತನ ಇರ್ತಿ ಅಲ್ಲೇ
ಹೋಗ್ಕ್ಕಕ್ಕ ಈಗ ಎಂಟಕ್ಕ ಅದು ಎಂಟ ಎಂಟುವರೆಗೆ ಅದು
ಹೌದು
ಹ್ಮ್
ಹ ನಿಮ್ಮ್ ಮಾಮ ಅದು ಬಂದ್ ಕೂಡಲ್ಲ
ಕೂಡ್ತಾರನ ಹೊರೋಗ್ಯಾರ ಅವರು
ಹ್ಮ್ ಹ್ಮ್
ಅವ್ರದ್ದೇ ಅದಾ ನಮ್ದಲ್ಲ
ಹ್ಮ್ ಈ ಸುಮ್ನ ನೋಡ್ಕೊಂತೇನ ಅವಾಗ ಅವ್ರ ಇರ್ಲಿಲ್ಲ ಅಂದ್ರ
ಸುಮ್ ಕುಂದರ್ತಿರ್ತೀನಿ ಬಂದ್
ಮತ್ತ ನಿಮ್ಮ ಅಮ್ಮ ಹೋದಾಗ ಯಾರ ಸಿರಿಗಳದ ತೊಳಗ ಬಂದ್ರ ಅಂದ್ರ
ಕೊಡ್ತೀನಿ
ಕೊಡ್ತಿ ಗೊತ್ತತ್ದ ಎಷ್ಟು ವರ್ಷ ನಡ್ಕೊಂಡ್ ಬಂದ ಏನ ಅವವಾಗಿ ನೋ ಅವ್ ಮಾಡ
ಹಾ ಪೈಲಾ ಹಡ್ದು ಗೊತ್ತದ ಮಾಡಿನಲ್ಲಾ
ಯಾವ್ ತರ ಎಲ್ಲ ಸೀರಿಟ್ರಿ
ಎಲ್ಲಾ ತರ ಅಕ್ಕ ದಡಿದ್ರಾಗ ಪತ್ಲಾ ಎಲ್ಲಾ ತರಗ
ಹ್ಮ ಸ್ವಪ್ನ ಹಚ್ಚಿರು
ಹ್ಮ ಹಚ್ಚಳಕ್ಕ ಆಗಳೇ
ಹಮ್ಮದಡಳ
ಮಾತಾಡದ್ಲು ಆಮೇಲಕ್ಕಿ ಹಚ್ಚಳ ನ ರಿಸೀವ್ ಮಾಡ್ಲಿಲ್ಲ ನ ಅವರು ಹೋಗಿದ್ದ
ಹ್ಮ್ ನಿಮ್ಮ್ ಮಾಮಿ ಒಬ್ರೇ ಮಾಡ್ತಾರ ಅಡ್ಗಿ
ನಾ ಬಿ ತುಸ್ತುಸ್ ಮಾಡ್ತೀನ
ಹ ತಸು ತಸು ಮಾಡ್ತ
ಹ್ಮ
ಎಸ್ ಮೇನ್ಾರ ಮಾಮ್ಮಿ ಮಕ್ಕಳು
ಅವ್ರ ಇಬ್್ರಾರ ನೋಡಕ ಒಂದ್ ಹುಡುಗ ಒಂದ ಹುಗಿ ಅವಳಿವಳಿಾರ ಅವ್ರು
ಹೌದು ಏನ್ ಸಾಲ ಗೊತ್ತಾರನು ಎಷ್ಟನೇಯಾರ
ಈ ಸರ್ ಫೋರ್ತದಾರ
ಹಾ ಇಬ್ರು
ಹ್ಮ ಅಂದ್ರ ಅವಳಿ ಜ ಅವಳಿ ಆಹಾರ ಅವರು
ಹಾ
ಹ್ಮ್
ಅದ ಆದ ನಂತರ ಮತ್ ಮಾಡ್ಕೊಂಡಿಲ್ಲೇನೋರು
ಇನ್ನ ಇಲ್ಲ
ನೀ ನಿಮ್ಮ ಅಮ್ಮ ನಿಮ್ಮಮ್ಮಿಕ ಅಷ್ಟೇ ಜನ ಇರ್ತಾರನು
ಹಾ ನಂದ್ಡಮ್ಮ ಒಬ್ರು
ಹಾ
ಹ್ಮ್
ಕಾಲಿಗದು ಹೋಗೋದು ಬರದ ನಡ್ದ
ಹಾ ಕೈಗಿನ ಸ್ಟಾರ್ಟ್ ಆಗಿಲ್ಲಲ್ಲ
ಹ್ಮ
ನಾನು ಊರಿಂದ ಎಂಟು ದಿನ ಆಯ್ತು ಬಂದು
ಹಾ ಸ್ವಪ್ನನ್ ಬಲ್ಲಿದ ಯಾವಾಗ ಬಂದಿದಿ
ಎರಂಡ ದಿನ ಆಯ್ತತ್ ನೋಡಕ್ಕ ನಿನ್ ಇವತ್ತಿಗೆ ಎರಂಡ ದಿನ ಆಯ್ತ್ ನೋಡ್ಬ ಅನ್ನಾ
ಹೌದು
ಹ್ಮ್
ಆಕನ್ ಬೆಲ್ಲೇ ಇದು ಒಂದ ಎರಡ್ ಮೂರ್ ದಿನ
ಹ್ಮ ಅಲ್ಲೇ ಇದ್ದ
ಹ್ಮ್ ಹ್ಮ್
ಬಂದ್ಮ್ಯಾಗ ಒಂದು ನಾಕ್ ದಿನ ನಿತ್ತ
ಹ್ಮ್
ಬುಧ್ವಾರ ಬಂದಾವಲ್ಲ ನಾ ಊರಿಂದು ಇಲ್ಲ ಮಂಗ್ವಾರ ಬಂದಿವ ಸೋಮವಾರ ಹೋಗಿವಮ್ಮ ಮಂಗ್ಗಳಾರ ಬಂದ್ವಿ
ಹಾ
ಮಂಗ್ಗಳವಾರ ಬಂದ್ವಿ ಮತ್ತ ಶುಕ್ರವಾರ ತುಳ್ಜಾಪುರ್ಕ್ ಹೋದ್ವಿ
ಹ್ಮ್
ಮತ್ತೆ ಶನಿವಾರ ಬಂದ ನೋಡಣ
ತುಜಾಪೂರ್ವಿ ಛಂದಲ್ಲ
ಮಸ್ತ್ ಚಲವದ ತು ಜಪ ಬಿ
ಹ್ಮ್
ಹೋಗಿರ್ಬೇಕಲ್ ನೀವು
ಹಾ ಹೋಗಿ ನಮ್ಮ ಮಕ್ಕನ್ ಮದೆ ಆದಾಗ ಅವ್ರ ಮನ ದೇವ್ರ ಇತ್ತಲ್ಲಾ
ಹಾ ಹಾ ಹಾ
ಹೋಗಿತಿದ್ವಿ ನೋಡಿನಿ ಚಲೋ ಅದ ಹೊರ್ತ ಕರಿ ಕಲ್ಲಿಂದ ಅದಲ್ಲ
ಹ್ಮ್ ಎಲ್ಲಾ ಕರಿ ಕಲ್ಲಿದ್ದೆ
ಹಾ ಪೂರ್ತ ಪೈರಿ ಇಡುದ ತಳಗ ಹೋಗ್ಬೇಕಲ್ಲ ಅಲ್ಲಿ ದರ್ಶನ್ ಜಲ್ದಿ ಸಿಕ್ತಾ
ಯುವ ಗದ್ಲು ಗದ್ಲಿ ಇತ್ತು ನಾವು ಬರೇ ಹೊರಗಲ್ ಟಿವ ವಿ ಒಳಗ ಮುಖ ತೋರಿಸಸ್ತಾರ ಅಲ್ಲೇ ದರ್ಶನ ಮಾಡಿದೆೇವನು
ಹೌದಳ ಹೋಗಿಲ್ಲಾ
ತಳಗ ಹೋಗ್ಬೇಕು ತಳಗ ಹೋದ್ರ ಬಿ ಅಲ್ಲಿ ಫುಲ್ ಮುಖ ದರ್ಶನ ಮಾಡ್ಬೇಕ ಯಾಕಂದ್ರ ಬಾಳ ರಶ್ ಐದ್ ಪ್ಯಾಸ್ ಪಾಳಕೊಂಡಿರ್ಬೇಕಂದ್ರ ಅವ್ರು ನಾವಲ್ಲ ಐ್ತ್ತಸ್ ಕೂತು ಅದೇನ್ ಆಗಲ್ಲತ್ೇಳಿ ಏನ್ ಮಾಡ್ದ್ ಪರಿಗಿಂದೆ ಅಲ್ಲಿ ಟಿವ ವಿ ಒಳ ಕಾಣಿಸ್ತದ
ಹಾ
ಅಲ್ಲೇ ಮಾಡ್ದೇವ ನೊಂದ ದರ್ಶನ
ಯಾರ್ ಸ್ವಪ್ನ ನೀ ಇಬ್ರೆ ಹೋಗಿದ್ರಿ
ನಾನು ಸ್ವಪ್ನ ಅಕ್ಕ ಅವರು ನಗೇಣಿ ನಗೇಣಿ ಮಕ್ಕಳು
ಹಾ ಹಾ
ಹೋಗಿದ್ವಿ
ನಾವ ನಾವು ತುರ್ಜಾಪುರ್ಕ್ ಹೋದಾಗ ಅವದು ಗೋಂದಾಳನ್ ಹಾಕ್ತಾರಲ್ಲ ಮದುವಿಯದಾಗ ದಷ್ಟೆಗೆ ಹಾ ಆಗೊಂಡ್ ಆಗ್ತಾರಲ್ಲ ಅವಾಗ ಹೋದಾಗ ಡೈರೆಕ್ಟ್ ಶಮ ಮಾಡ್ತೀವಿನ ಮದಿಯಾಗ ಹೊೋದ್ದಾಗ ಸ್ವರ್ಪ ತಗೊಂಡ್ಂದ್ರೆಐದ್ಮಷನ ಶ್ರ ಮಾಡಸರ್ ಅವ್ರು ಪೂರ್ತಿಳಗೆ ಬಿಟ್ಟಿರು
ಹ್ಮ್
ಐದ್ ನಿಮಿಷನ್ ಕಾಲಾಗ ಅಷ್ಟು ತಗೊಂಡರು ಬತ್ತವರು
ಗೊಂನ್ದ್ಲಾ ಹಚ್ಚಿದ್ರಿ ನೀವು
ಹಾ ಹೊರಗ್ ಬಂತ ಅಕ್ಷಿ ಗೊಂದ್ಲ ಪೂರ ಹೊರಗ ಇಲ್ಲ ಅಲ್ಲಿ ಗಿಡ ಆದದಲ್ಲ ಅಲ್ಲಿ ನಿಂತತ್ತ್ ಹಕ್ತಾರಲ್ಲಾ
ಅಲ್ಲಿ ಮತ್ ಗುಡಾಗ ಅದು ಅಲ್ಲಿಗ್ ಒಂದ್ ಲಾಕ್ಲಿಕ್ ಅಷ್ಟ್ ತೊಗೋತಾರೆ ಅಕ್ಕಾ
ಗೊಂದ್ಲ ಹಕಕ್ಕಲ್ಲ ದರ್ಶನ್ ಮಾಡಕ್ ಎಡ್ ತೊಂದಾರ ಅವ್ರು
ಒಂದ್ ಲಾಖ ಲ ಕ್ರೊಪ್ ತ ಒಂದ್ ಲಾಖಕ್ಕೆ ಶಿರಲ ನೀವುನ
ಗೊಂದ್ಲ ಭಿ ಹಾಕ್ದಾವ ಅದು ದರ್ಶನ್ ಒಮ್ಮೆ ಡೈರೆಕ್ಟ್ ಚಮಾಡ್ತವನ ಆಟ್ಟ ಕ ಹೇಳಾರ ಕೇಳಾರವ್ರು
ಹ್ಮ್ ಬರ ರಕ್ಕವಾ ಅಲ್ಲ ರ
ಎಲ್ಲಾ ಕಡೆ ಅಲ್ಲೇ ಅಂತಲ್ಲ ಎಲ್ಲಾ ಕಡೆಗಿನೇ ಹಂಗೆ ಅದ ಇವಾಗ
ನೇಮ್ ತಂಗಿ ಅಕ್ಕ ಆರಾಮದಾಳ
ಹ್ಮ್ ಆರಾಮ ಅದಾಳಕಿ ಬಿ ಹೋಗಿ ಕಾಲೇಜ್ ಹಾಚೆ ಬಂದೀನಿ
ಹ್ಮ ಎಲ್ಲಿ ಇರ್ತಾಳೆ ಯಾವ ಊರು ಅವರದು
ಅವ್ರದು ಈ ಕಡೆ ಈ ಕಡೆ ಬರ್ತ ಹೇರೋರ್ಂತೆ
ಹಾ ಹಾ ಹಾ ನಿಂಬಲ್ಲ ಇರ್ತಾಳೆನು
ನಮಂಬಲೆ ಇರ್ತ ಆ ಅವರ್ ಬಲೆ ನಾ ಇದ್ದೀನಿ
ಹಿಂಗ ಹ್ಮ್ ಹ್ಮ್ ಹ್ಮ್
ನಾನೇ ಎಂದ ಓದಕಲಗ ಈ ಕಡೆ ಬಂದಿದ್ದಿದ್ದ ಅಲ್ಲಿ ಹೊಲದಾಗ ಆಗಲತ್ತೇ
ಹೌದು ಗುಲ್ಬರ್ಗಕ್ಕೆ ನೀನೇ ಹೋಗಿದ್ದಿ
ಹಾ
ಹಾ ಬರೋಬರೇ
ಇಲ್ಲೇ ಇದೀನ ಒಂದ್ ಆರು ತಿಂಗ್ಗಳ ಆಯ್ತು
ಹಾ
ಈ ಮುಂದೆ
ನಿಮ್ ಊರು ಯಾವ್ದ
ಅಫಜಲ್ಫು ಪುರ ಹ್ಮ
ಮತ್ತ
ಮತ್ತೆ ಏನು ಇಲ್ಲ ನೋಡ್ರೆ ನಿಂದೆ ಹೇಳ್ಬೇಕು
ಅಡ್ಗೆ ಮಾಡ್ಬೇಕು
ಅಡ್ಗಿ ಮಾಡು ತಾಳ ಹಾಕಿನಿ ನನ್ ತಂಗಿನೇ
ಮಾಡ್ತಾರ
ಮಾಡುದತಳ ಒಂದ ಸ್ವಲ್ ಡಬ್ಬ ಮೆಣ್ಸಿಕ ತಂದ್ರ ಕಕಾ ಡಬ ಮೆಣಸಿಕಿ ಬಲ್ಲಯ ಮಾಡತ ಜಬತಿಿ ಮಾಡ್ತ
ಹ್ಮ
ಮತ್ತ ನಮ ತಮ್ಮಬ್ಬ ಸಾಲಗಿದ್ದನ ಹಬ್ಬ ಒೊನ್ನೆನ ಏನ್ರ ಬಿಡತ್ ಅವ್ನಿಗಂದ್ ಸ್ವಲ್ ಬೇರೆ ಏನ್ ಮಾಡ್ಬೇಕು
ಹ್ಮ್
ಅಕ್ಕಿನೇ ಮಾಡುದಣಾ ಮಾಡಿಲ್ಲ ಮುಂಜಾನ ಅಕ್ಕನೇ ಮಾಡ್ಯಳ ಇವಾಗನುೂ ಅಕಿನೇ ಮಾಡದ
ಹಾ ಮಾಡ್ತಾ ಅಂದ್ರ ಚೊಲೋ ಬಿಡಕ್ಕ
ಹ್ಮ ಆ ಮಾಡ್ತ ನಮ್ಮ್ ಮನಯಾಗ ಎಲ್ಲರು ಇದ್ದರ್ ಮ ತ ಅಡಗಿ ಸಣ್ಣ ಹಡು ದೊಡ್ಡವರ್ತನ ಮಾಡ್ತಾರ
ಹಾ
ಯ ಅದೇ ಒಂದ್ ಏನ್ರೀ ಒಂದ್ ರೊಟ್ಟಿ ರೀ ಒಂದ್ ಹುಳ್ಗಿರಿ ಎಲ್ಲಾ ಮಾಡಿ ಒಂದೇ ಬಿಟ್ಟು ಒಂದ್ರ ಭ ಏನು ಬರ್ಲಾನ ಬಯತಾರೆನ ಮನ್ಯಾಗ
ಹ ಹೊಟ್ಟೆ ಎಲ್ಲಾ ಮಾಡ್ಬೇಕ ಅಂದಂಗಾಯ್ತು
ಹಾ ನಾ ಎಲ್ಲಾ ಮಾಡ್ತೀನಿ ನ ರೊಟ್ಟಿನೂ ಮಾಡ್ತೀನಿ ಬಟ್ ನಮ್ಮ ಮಮ್ಮಿ ಎಟ್ ಚಲೋ ಆಗಲ್ಲ
ಹಾ ಹಾ
ಚಲೋ ಆಗಲ್ಲೇನೋ ಟ್ಟಿ ಬಯಸ್ತೀನವ್ಕ ಆದ್ರಕಲಾಗೆ ಬೈ ನಿಂಗ್ ಅಡಗೆ ಬರಲ್ಲ ನಿಂಗ್ ಅಡಗೆ ಬರಲ್ಲತ್ತ ನಮ್ ತಂಗಿದ್ರ ಎಲ್ಲಾ ಮಾಡ್ತ ರೊಟ್ಟಿ ಗಿಟ್ಟಿ ಗಿಟಿ ಎಲ್ಲಾ ಮಾಡ್ತಾ ಹೋಳಿ ಬರಲ್ಲಕ್ಕ ನಾ ಹೋಳಿಗಿ ಮಾಡ್ತೀನಕಿ ಹೋಳಿ ಮಾಡಲ್ಲ
ಹ್ಮ
ಅದು ಒಂದ್ರ ಕಾಲಾಗಿ ನಿನಗೆ ಅಡಿಗೆ ಬರಲ್ಲ ನಿನಗೆ ಅಡಿಗೆ ಬರಲಿ ಇನ್ ಯಾವ ಆತರ ಅಡ್ಗೆ ಕಲಿಬೇಕು ಅಂತಾಗಲ್ಲ ಆಗಲ್ಲ ಆಗಲ್ಲ ಅದು ಪೂರ್ತಾ ಅವರು ಮನ್ಸಿಗೆ ಒಪ್ಪಂತ ತರ ಎಲ್ಲಾ ಮಾಡ ಅಂದ್ರೆ ಮಾಡ್ದಂಗ ನಾವು ಇಲ್ಲಾಂದ್ರೆ ಮಾಡ್ದಂಗ ಅಲ್ಲ
ಮಾಡ್ದಂಗಲ್ಲ
ಹ್ಮ್
ಹ
ಎಷ್ಟು ಬೈದಾಗ ಗೊತ್ತ ಮನ್ಯಾಗ ಮದುವೆ ವಯಸ್ಸಿಗೆ ಬಂದಿರಿ ನಿಮ್ ನಿಮ್ ಅರ್ಗಿ ಚುಕ್ಕ ಕುಕ್ಕಳಿ ಎಷ್ಟು ಮಾಡ್ತಾರ ಅಡ್ಗಿ ವನ್ಂತರ ಮನೇನವ್ರಮ್ಮ ಹದರಿ ಕುಂದ ಶಾರಟ ಮಾಡ್ತಾರ ರೀಟ ಮಾಡ್ತ ರ್ ನೀವ್ ಏನ್ ಮಾಡ್ತತಿರತಿ ಸ್ವೀಟ್ ವಗಳ ಕ ಬೈತಾರೆ ಅದ್ರಕಿಂತ ಸುಮ್ಮ್ ಮಾಡದೇ ಬೆಸ್ಟ್ ಅತ್ತಕ್ಷ ಮಾಡ
ಬೆಸ್ಟ್ ಹ ನೀ ಕಾಲೇಜ್ ಡಿಗ್ರಿ ನು
ಮುಗೀತಿ ಇವಾಗ
ಡಿಗ್ರಿ ಮುಗಿತನೆ ಕಾಣ ಈ ಸಾರಿ ಮುಗೀತು
ಹೂ
ಹ್ಮ ಹ
ಇ ಮುಂದ್ ಮಾಡ್ಬೇಕಿಿನ
ಏನ್ ಮಾಡಕೆ
ಫೋನ್ಮಾಡ್ಬೇಕು
ಏನು
ಎಮ್ ಕಮ ಎಮ್ ಕ್
ಹಾ ಹಾ ಹಾ ಬಿ ಕಾಮ್ ಮುಗೀತ್ ಅನ್ನು ಈಗ
ಹ್ಮ್
ಹ್ಮ್
ಮುಂದೆ ಮಾಡ್ಬೇಕ ಬಿಟ್ಟಕಿ ಮಾಡ್ಬೇಕತ್ತ.
ಓ
ಇನ್ನ ಅದೇ ಮಾಡ್ಬೇಕು ಇನ್ನ ನೋಡ್ಬೇಕ ಯಾವ್ ಚಲೋ ಕಾಲೇಜ್ ಅಂದ ತಕ್ಷಣ ನೋಡಿ ಹುಡ್ಗ. ಾಡಿ ಮಾಡ್ಬೇಕತ್ತೆ ಬಿಟ್ಟಿನಿ.
ಎಲ್ಲಲ್ಲ ಗುಲ್ಬರ್ಗ ನಾಗೆ.
ಇಲ್ಲಲ್ಲ ಬೇರೆ ಕಡೆ ನೋಡ್ತೀನಿ ಇಲ್ಲ ಆದ್ರೆ ಅವಲ್ಲ ಅನ್ಸುತ್ತೆ.
ಹ್ಮ್ ಮತ್ತೆಲ್ಲಾ ಅಷ್ಟೆಲ್ಲಿ ಇರೋದು ಆತನದು
ಹಾಸ್ಟೆಲ್ಲೇ ಇರ್ತೀನ ನೀ ಡಿಗ್ರಿಗಾದ್ರ ಹಾಸ್ಟೆಲ್ಲೇ ಇದ್ದಾನಾ. ಹ್ಮ್ ಅಷ್ಟೇಲ್ ಹೇರ್ತೀನಿ ನ ಮಂಗೆ ಮನ್ಯಾಗ ಇರೋಕ್ಕಿತ್ತ ಇದದೆ ಬೆಸ್ಟ್ ಅನ್ನಸ್ತದ ನನಗೆ.
ಹಾ ಅದೇ ಚೊಲೋ
ಅಂದ್ರೆ ಮನ್ಯಾಗ ಅಂದ್ರೆ ಹೆಂಗ ಹೋಗದು ಬರೋ ಆಗಲ್ಲಲ್ಲ ಅಲ್ಲಿ ಇರ್ತೀವಲ್ಲ ಅಲ್ಲಿಿಂದ ಹೋಗದು್ ಬರದು ಆಗಲ್ಲ. ಆಗಲ್ಲ
ಹೌದು
ಹೈರಾಣ ಆಯ್ತು ಅದ್ರ ಕಾಲಗೆ ಸುಮ್ನೆ ಇಲ್ಲೇ ಇದು ಮಾಡ್ತಿರ್ತಿ.
ಹ್ಮ್ ಅಷ್ಟೆಲ್ಲ ಅಂದ್ರು ಅಲ್ಲ ಅನಿಸ್ತದವ.
ಹೌದು ಅಲ್ಲ
ಬಾ ಏನ್ ಬಾದಕ ಅಪ್ಪಿ. ಹ್ಮ್ ಅಲ್ಲೋ ಅಕ್ಕ
ಯಾರು ಬಂದಿಲ್ಲ ಕಸ್ಟಮರ್ ಇಂದ
ಅದಾರ ಹಗೆ ಕೊಡಾತ್ತಾರಕ್ಕದಳ
ಹ್ಮ ಹಾ ಕೆಲ್ಸಕ್ಕೆ ಎಷ್ಟ್ ಮಂದ ಇದದಾರ
ಏನಂದಕ್ಕ
ಎಷ್ಟ್ ಮಂದಾರ ಕೆಲ್ಸಿಕ
ಕೆಲ್ಸಕ್ಕ ಇಬ್ರು
ಹಮ್ರರು
ಹ್ಮ್
ಚಲೋ ನಡೀತಾ ಅಂಗಡಿ
ಹ್ಮ್ ಚಲೋ ಅದಕ್ಕ
ಹ್ಮ ಹೊಲ ಅದು ಮಾಡ್ತಿರ್ಬೇಕಕ್ ಮಾವ ಅದು ಒಂದೇ ಮಾಡ್ಲಕ್ಕಿಲ್ಲ
ಹಾ ನಮ್ದೇ ಅದಕ್ಕವಲ್ಲ
ಹ್ಮ್ ಹ್ಮ್
ಆಯ್ತು ಮತ್ ಕಾಲ್ ಮಾಡ್ಲಿ ನಂಗೆ
ಹಾ ಸರಿಕ್ಕ